ಹಲೋ
ಹ್ಮ್ ಹೇಳಿ
ಹ್ಞೂ ಏನು ಮಾಡ್ತಾದೀರಾ.
ಏನಿಲ್ಲ ಬಂದ್ ಹೊರ್ಗಡೆ ಕುತ್ಕೊಂಡಿದ್ರೆ ತುಂಬಾ ಗಾಳಿ.
ಹೌದಾ ಮಳೆ ಮಳೆ ಹಾ ಇದೆ ಮಳೆ ಇದೆಯಾ.
ಹ್ಮ್ ಮಳೆ ಹೆಂಗಂದ್ರೆ ಸ್ವಲ್ಪ ಬರ್ತ್ತ ಸ್ವಲ್ಪತ್ ತಂಗ ಮತ್ ಸ್ಟಾರ್ಟ್ಗೆ ಸ್ವಲ್ಪತ್ ನಿಲ್ಲತ್ತೆ ಸ್ಟಾರ್ಟ್ಗೆ ಆತರ.
ಹೌದಾ ಊಟ
ಊಟ ನಮ್ದು ಮುದ್ದೆ.
ಓ ಸಾಂಬಾರ್
ಅದೇನೋ ಗ್ರೀನ್ ಸಾಂಬಾರ್ ಮಾಡ್ತಾರೆ ಎನಂತ ಗೊತ್ತಿಲ್ಲ.
ಹೌದಾ ಎಸ್ಟ್
ಹ್ಮ್ ಇಲ್ಲ ನಮ್ಗಿಷ್ಟ ಇಲ್ಲ. ನನ್ಗ ಅದಿಷ್ಟನೆೇ ಆಗಲ್ಲ ಸಾಂಬಾರು ಅದ. ಹೀರೆ ಸಾಂಬಾರ್ ರೆಡ್ ಕಲರ್ ಮಾಡ್ತಾರೆ ತರಕಾರಿ ಸಾಂಬಾರ
ಹ್ಮ್ ತಿನ್ನೋಕ್ ಚೆನ್ನಾಗಿರತ್ತ.
ಹ ನಾವು ಊಟ ಮಾಡದ್ ಮುದ್ದೇನ ಊಟ ಮಾಡಲ್ಲ ನಾನು ಅದ ಕನ್ನಸಂಬಾರ ಊಟ ಮಾಡ್ತೀವ ಅಷ್ಟೇ.
ಹ್ಮ್ ಹೌದಾ
ಹ್ಮ್
ಹ್ಮ್ ಎಲ್ಲ ಚೆನ್ನಾಗಿದ್ದಾರಾ.
ಹ್ಮ್ ಎಲ್ರು ಚೆನ್ನಾಗಿದ್ದಾರೆ.
ಹ ಹ ನಮ್ ಕಡೆನೂ ಚೆನ್ನಾಗಿದ್ದಾರೆ ಮತ್ತೆ ಏನು. ಹುಡುಗ ಈ ಸಿಕ್ಕಿದ್ದಾನ.
ಯಾವ ಹುಡುಡ್ಗ ಸಿಗ್ತೇನ್ರೀ ನಮೀಗೆ.
ಹೆಂಗಿರ್ಬೇಕು ನಿಮ್ಮ ಹುಡುಗ ಏನು
ನಮ್ನಿಗೂ ಫ್ಯೂಚರ್ ಪ್ಲಾನ್ ಎಲ್ಲ ಮಾಡ್ಕೊಂಡಿಲ್ಲ
ಹ್ಮ
ಹೆಂಗಿರ್ಬೇಕ
ನಿಮಗೇನು ಡೈರೆಕ್ಟ್ ಮದ್ವೆೇನೇ ಬೇಕಾ ಅಥವಾ ಲವ್ ಕಮ್
ಏನು
ಮದ್ವೆ ಡೈರೆಕ್ಟ್ ಬೇಕಾ ಅಥವಾ ಏನ್ ಲವ್ ಮಾಡಿ ಆಮೇಲೆ
ಇಲ್ಲಲ್ಲ ಲವ್ ಮೀನ್ಸ್ ನಮ್ ಕ್ಯಾಸ್ಟರ್ ಇದ್ರೆ ಲವ್ ಮಾಡಕ್ ಓಕೆ ನಮ್ ಕ್ಯಾಸ್ಟರ್ ಇದ್ರೆರೆ ಲವ್ ಮಾಡಲ್ಲ
ಓ ಹೌದಾ ನಾವೊಂದು ಹುಡ್ಕೊಡಲ್ವಾ ನಮ್ಮ ಹತ್ರ ಒಂದಿದೆ
ಈಗ ನಿಮ್ ಕೆಸ
ನಮ್ದಲ್ಲ ನಿಮ್ಗೆ ಕ್ಯಾಸ್ಟ್
ಆ
ನಿಮಕ ಅಷ್ಟೆ
ನಮ್ ಟೆಸ್ಟ್ ಅಲ್ಲ ನಮ್ ಕ್ಯಾಶ್ ಅಂದ್ರೆ ನಮ್ ಕ್ಯಾಶ್ ಬೇರೆ ಆಗುತ್ತೆ
ಅದ್ರಲ್ಲೇ ಒಟ್ನಲ್ಲಿ ಒಂದೇ ಅಲ್ಲ
ನಮ್ದು ಐನಾರ ಅಂತ ಬರುತ್ತೆ ಆ ಕ್ಯಾಸ್ ಅಲ್ಲಿ ಹುಡುಕಿದ್ರು ನೀವುಸಿಗಲ್ಲ ನಿಮ್ ನಿಮ್ನಲ್ಲಿ ಯಾರು ಇಲ್ಲ
ಇದಾರೆ ನಿಮಗೆಗ್ ಗೊತ್ತಿಲ್ಲ
ಹ್ಮ ನಿಜ ನಾನನ್ ನೋಡಿದ್ದೀನಿ ನಿಮ್ಮನ್ನ ಯ ಯಾರ ಇಲ್ಲ ನಿಮ್ ನಮ್ ಕಷ್ಟರ್ ಹುಡ್ಕಿ ಇದರು ಸಿಗಲ್ಲ ಯಾಕಂದ್ರೆ ಬಾಳ ರೇರ್ ನಮ್ ಕ್ಯಾಸ್ಟರ್ ಸಿಗೋದು ಹುಡುಗರು
ಹಾಗಿದ್ರೆ ನಿಮಗ್ ಮದ್ನೇ ಇಲ್ವಾ
ಹೇಳಲ್ಲ ನಮ್ಮ ಅಕ್ಕಂಗ ಹುಕಿ ಹುಡ್ಕಿ ಸಕ್ಕಾಗದ ಗಂಡಿ ಗಂಡಿನ್ ಕಡೆ ಗಂಡ ಗಂಡಿನವರು ಏನೋ ಹುಡುಗನ್ನ
ಹ್ಮ್
ಸಿಕ್ತಾನೆ ಇಲ್ಲ ನಮ್ ಕ್ಯಾಶ್ಟೋರು ಹ್ಮ್ ನಮ ಕಡರ್ ಹೆಂಗಾಗ್ ಬಿಟ್ಟಿದ್ದಾರೆ ಅಂದ್ರೆ ನಮ್ ಕಡೆ ಹೆಂಗಾಗ್ ಬಿಟ್ಟ ಇಟ್ಟಿದೆ ಅಂದ್ರೆ ಹುಡ್ಗರ್ ಸಿಕ್ತಾರೆ
ಹ
ಹ ನಮ್ ಕಡೆ ಸಿಕ್ತಾರೆ ಬಟ್ ಜಾಸ್ತಿ ಓದಿರಲ್ಲ ನಮ ಕೆಸ್ವರು
ಹ ಹೌದಾ ಯಾವ ಥರ ಹುಡ್ಗ ಬೇಕು ಏನು
ನಮಗ್ ನೋಡಿ ಸಿಂಪಲ್ ಆಗ ಇರ್ಬೇಕು
ಹ್ಮ್
ಹ ಸಿಂಪಲ್ ಆಗಿದ್ರು ಬಟ್ ನನ್ ಕೇರ್ ಮಾಡ್ತಿರ್ಬೇಕ ಅಷ್ಟ ನನಗ್ ಫಸ್ಟ್ ನನ ನ ಕೇರ್ ನ ಅಪ್ಪಾಜಿ ನಮ್ಮಮ್ಮ ನನ್ನ ಚೆನ್ನಾಗಿ ನೋಡ್ಕೊಳ್ಳಬೇಕು ಮತ್ತೆ ಅ ಅವ್್ರ ಅವ್ರ ಅಮ್ಮನ ಯಾವಾಗಲೂ ಚೆನ್ನಾಗೇ ನೋಡ್ಕೊಂತ್ಬ ಬಿಡಿ ಯಾಕಂದ್ರೆ ಅವ್ರ ಅಮ್ಮ ಅಲ್ಲ ಅದಕ್ಕೆ
ಯಾರ ಹೇಳಿದ್ರು ಹೆಂಡ್ತಿ ಬಂದ್ಮೇಲೆ ಅದೆಲ್ಲ ಇರಲ್ಲ ಕೆಲವೊಂದು್ ಹುಡುಗರ ಹತ್ರ
ಹಂಗೇನಲ್ಲಾ ಇರುತ್ತೆ ಈಗ ಅಮ್ಮನ್ ಚೆನ್ನಾಗ್ ನೋಡ್ಕೊತಿದೀನಿ ಅಂತಂದ್ರೆ ಹೆಂಡಟಿನ ಪಕ್ಕ ಚನ್ನಾಗ್ ನೋಡ್ಕೊಂತಾರೆ
ಹ್ಮ್ ಹಾಗೆ ಹ್ಮ್ ಮತ್ತೆ ಅಷ್ಟೇ ಸಾಕಾ
ಹಂಗೆನಿಲ್ವ್ ಹುಡುಗ ನನ್ನ ಫಸ್ಟ್ ನನಗೆ ಪ್ರಿಫ್ರೆನ್ಸ್ ಅಂದರೆ ನನಗೆ ಕೊಡಬೇಕು ಆಮೇಲೆ ಬೇರೆಯವರಿಗೆ ಅಷ್ಟೇ
ಹ್ಮ
ಹ್ಮ್ ನನಗ್ ನನಗಂತೂ ಅಡುಗೆ ಮಾಡಕ್ ಬರಲ್ಲ ಅಡಗೆ ಮಾಡ್ಬೇಕು
ಹ ಇದು ಬಿಡಿನ್ ಸುಳ್ಳು ಆಮೇಲೆ
ಹ್ಮ ನನಗ ಒ ಈ ನನಗಗ್ ಒಂದ ಸ್ವಲ್ಪನೋಬ್ರ ಎಲ್ಲ ಮಾಡಕ್ ಕೇಳ್ಬೇಕಂದ್ರೆ ಇವಾಗ ಇವಾಗ ಕಲ್ತಿದಿನನಿ ಸ್ವಲ್ಪ
ಏನ್ ಗೊತ್ತಾ ಮಾಡಕ್ ಬಂದಿಲ್ಲ ಅಂದ್ರೆ ನೀವ್ ಅನ್ಕೊಂಡಿದೀರ ಮಿಲನ ಮೂವಿ ತರ ನನ್ನ ಲೈಫ್ ಆಗುತ್ತೆ ಅಂತ ಆಗ ಅನ್ಕೊಬೇಡಿ ಟಿವ ವಿ ನೈನ್ ಅಲ್ಲಿ ಬರೋ ಚಾನಲ್ ಆಗ್ಬಿಡ್ತೀರಾ ಆಮೇಲೆ
ಹಾ
ಇಲ್ಲ ತುಂಬಾ ಓವರ್ ಎಕ್ಸ್ಪೆಕ್ಟಷನ್ ಮಾಡಬೇಡಿ
ಹಂಗೇನಿಲ್ಲ ನಾವು ಅಷ್ಟಕ್ಕೊಂಡೇನ್ ಬಟ್ ಬರ್ತತಿ ಅಷ್ಟಕ್ಕೊಂಡ್ ಬರಲ್ಲ ಏನೇನ್ಂಗಿಲ್ಲ ಹ
ಹ್ಮ್ ಹ್ಮ್
ಬಟ್ ಅಷ್ಟಕ್ಕೊಂಡು ಇದರೆ ಇತರ ಏನಲ್ಲ
ಹ್ಮ್
ಬಟ್ ಮಾಡ್ತೀನಿ ಮ ಬಟ್ ನನಗೆ ಜಾಸ್ತಿ ಮಾಡಕ್ ಬರಲ್ಲ ನ ಜಾಸ್ತಿ ಜನಕ್ಕೆಲ್ಲ ಮಾಡಕ್ ಬರಲ್ಲ ಹ
ಹಾ ಎಷ್ಟು ನೀವೇ ಗಂಡ ಹೆಂಡ್ತಿ ಇರ್ತೀರ ನೀನೇ ಚೆನ್ನಾಗಿ ಬೇಕು
ಅಕಸ್ಮಾತ್ ಯಾರಾದ್ರೂ ಜಾಸ್ತಿ ಜನ ಬಂದರೆ ನಾನಿಲ್ಲಿ ಹೋಗೋಣ
ಹಂಗ ಆರ್ಡ್ರ ಮಾಡ್ಕೊಳಿ ಏನಾರರು
ಹ್ಮ್ ಅವಾಗ ಆದ್ರ ಏಕಪ್ಪ ಯಾರಿಗೂ ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸ್ಬೇಕಾ ನಾವೇ ಮಾಡ್ಬೇಕಲ್ಲ ಅವಾಗ ಅವಾಗ ಅವರಿಗೆ ಅಚ್ಚದಷ್ಟೇ
ಭ್ರಮೆ ಅದೇ ಭ್ರಮೆ ಎಲ್ಲಾ ನೀವು ಕನಸಿನ ಲೋಕದಿಂದ ಹೊರಗೆ ಬರಬೇಕು ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನಲ್ಲಿ ಇರಬೇಕು ಅಂದರೆ
ಚದ ಹೊರ್ಗಡೆ ಹ್ಮ್ ಹ್ಮ್ ಇಲ್ಲ ಹಂಗೇನ್ ಅಷ್ಟಕೊಂಡ್ ಕಂಚನ್ ಇಡ್ಕೊಂಡಿ ನ್ನ್ ಮಾಡ್ತಾನಿ ಅವ್ ಮಾಡತ ಅಂತೇ ಖಂಡಿತಾ ಬಟ್
ಅಲ್ಲ ಹಾ ನಿಮ್ ಮಾತೆ ಹಂಗಿದೆ ಇನ್ನು ಅವ್ರ ಮೇಲೆ ಎಷ್ಟು ದಬ್ಬಾಳಕೆ ಮಾಡ್ಬೋದು ಅಂತ ಹ್ಮ್ ಹ್ಮ್ ಮನೆ ಕೆಲಸನಾದ್ರೂ ಬರುತ್ತಾ
ಮನೆ ಕೆಲಸ ಮಾಡದಲ್ಲಿ ಎಕ್ಸ್ ಫೋಟೋ ಮಾಡೋದ್ರಲ್ಲಿ ಸ್ವಲ್ಪ ಓಸಿಡಿ ಪ್ರಾಬ್ಲಮ್ ನನಗೆ ಸ್ವಲ್ಪ ಕ್ವೀನ್ ಕಿಲ್ಲೆಯ ಅಂದ್ರೆ ನನಗೆ ಕ್ಲೀನಾಗಿ ಇರಬೇಕು
ಹಾಗಿದ್ದರೆ ಒಂದು ನಾಲ್ಕು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹೋಗಲಿ
ಇವಾಗ ನಮ್ಮನೆ ಕ್ಲೀನಿದ್ರೆ ಸಾಕು ಬಟ್ ಬೇರೆಯವರ ಮನೆ ಕ್ಲೀನ್ ಇದ್ರೆ ನನಗೆ ಗೊತ್ತಿಲ್ಲ ನನ ಮನೆಗೆ ಹೋದ್ರೆ ಅಲ್ಲಿ ನೋಡ್ತೀನಿ ಎಲ್ಲ ಕರೆಕ್ಟಾಗಿ ಇಲ್ಲ ಎಲ್ಲರ ಮನೆಯಲ್ಲಿ ಕರೆಕ್ಟಾಗಿ ಇಲ್ಲ ಅಂತಾಳು
ಆ ಹಾ ಅದಕ್ಕೆೇ ಹೇಳಿದೆ ಇನ್ನೊಂದ ನಾಕ ಮನೆಯನ್ನು ನೋಡ್ಕೊಳ್ಳಿ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ಅಂತ ಹ ಆಮೇಲೆ ಇನ್ನೇನ್ ಇರಬೇಕು
ಹ್ಮ ಮತ್ತೆ ಹಂಗ್ ಮತ್ತೆಂತ ಹೆಂಗಿರ್ಬೇಕು ಅಂದ್ರೆ ಅದೇ ಕೇರ್ ಮಾಡ್ತಿರ್ಬೇಕು ನನಗೆ ನನ್ನಿಂದನೇ ಬರ್ಬೇಕು ನನ್ನಿಂದೆ ಬರಬಾರ್ದು ನಾನ ಅದ ಇಷ್ಟ ಆಗಲ್ಲ ಒಂಥರ ಎತಿ ಒಂಥರ ಏನ್ ಅಂತ ಎಂಡತಿನ ಏನ್ ಅಂತಾರಲ್ಲ ಅದಕ್ಕೆ ಹ ಏನ ಒಂದ ತರದ ನನ್ನಿಂದನೇ ಬರ್ ಬರ್ಬಾರ್ದಂಗೆ ಹ ಆತರ ಬರ್ಬಾರ್ದು
ಹಾ
ಅದು ಇಷ್ಟ ಆಗಲ್ಲ ಬಟ್ ಹ್ಮ್ ಅದಾದ್ಮೇಲೆ ಅಡಿ ಅಡಗೆ ಅ ಮಾಡ್ಬೇಕಾದ್ರೆ ಎಲ್ಪ್ ಮಾಡ್ಬೇಕು ಯವಟ್ ಏನರು ಕೆಲ್ಸ ಮಾಡ್ತಿರ್ಬೇಕ್ರೆ ನಾನು ಮಾಡ್ತೀನಿ ಅನ್ನೋಂಗೆ ಬರ್ಬೇಕ ಅಷ್ಟೆ
ಹ್ಮ್ ಹ್ಮ್
ಕಾಮನ್ ಆಗ್ಬಿಟ್ಟಿದೆ ಹಿಗ ಈಗ ಹುಡುಗನು ಮಾಡತಾರೆ ಎಲ್ಲರ ಹುಡುಗ
ಹಾ ಹೌದು ಇದು ಸಿಗ್ಬೋದು ನೋಡಿ ಮೇಲ್ಲಿ
ಅದ ಅೆ
ಬಿಕಾಸ್ ಇವಾಗ ರಶ್ ಜೀವನಾನ ನೀವು ಟೈರ್ಡ್ ಆಗಿರ್ತೀರಾ ಅನ್ನೋ ಕಾಮನ್ ಸೆನ್ಸ್ ಇರುತ್ತಾ
ಹೌದು ಹ್ಮ
ಸೊ
ಹ್ಮ ಮತ್ತೆ ಹೊರ್ಗಡೆ ಕರ್ಕೊಂಡ್ ಹೋಗ್ಬೇಕು ಬಟ್ ನನಗ್ ಬುಲೆಟ್ಲ್ಲೇ ಕರ್ಕೊಂಡ್ ಹೋಗ್ಬೇಕು ಬುಲೆಟ್್ ನನ್ ಬುಲೆಟ್ ಅಂದ್ರೆ ಅದು ಎಷ್ಟ ಚೆಾಗ ಗೊತ್ತಿಲ್ಲ ಬುಲೆಟ್ ಎಲ್ಲ ಕರ್ಕೊಂಡ್ ಹೋಗ್ಬೇಕು ಅವ್ ಇಲ್ಲ ನಾನ್ ಕೊಡಿಸ್ತೀನಿ
ಹ್ಮ್
ಹ್ಞೂ ಮತ್ತು ಬುಲೆಟ್ ಕಲಿಸಕೊಡ್ಬೇಕು ನನಗೆ ಮನೆ ಸರಿ ಅಲ್ಲ ಕಸ್ ಕಚಗದ ಮ್ಯಾಟ್ರಲ್ಲ ಒಡಿಯದ್ ಮ್ಯಾಟ್ರಲ್ಲ
ಗೇರು ಏನು ಇಲ್ದಂ ಸುಮ್ನೆ ಹೊಡಿತೀರಾ
ಇಿಂದ ಕಲ್ಸಕೊಡ್ತಾರೆ
ಅದೇ ಕಾಲ್ ಸಿಕ್ಕಲ್ದಂಗೆ ಏನ್ ಕಲ್ಸ್ತಾರ ಪಾಪ
ಹಂಗೇನಿಲ್ಲ ಕಲ್ಸಕೊಡ್ತಾರೆ ನೋಡೋಣ ಮುಂದೆ ಅದೇ ಎಂಂತರ ಸಿಗ್ತಾರ ಅಂತ ಹೇಳ್ತಿದೀನಿ ಅಷ್ಟೇ
ಹ್ಮ್ ಹ್ಮ್
ಮತ್ತೆ ಚೆನ್ನ ಅದು ಬಿಟ್ರೆ ಹ್ಮ್ ಇನ್ನೇನಾಯ್ತು ಅಂತ ನನಗ್ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿಿ ಬಟ್ ಹ ಬೇರೆ ಹ ನೆನಪೇ ಇಲ್ಲ ನನಗ ಏನೇನ್ೇಳ್ತಿದ್ದ ನ ಸ್ಟ ನನ್ ರೂಮ್ ಜೊತೆ ಬಾಳ ಹೇತಿದ್ದೆ ಇಂತಂತೆವೆಲ್ಲ
ಹಾ ಹಾ
ಹೌಳ ನೋಡ್ ನೋೊಂಡ ಆಗ್ತಿದ್ಲು ಇಂತಾನು ತಡೆ
ಅ್ರಲ್ಲ ಏನು ಏನದು ನನ್ನ ರಾಣಿ ತರ ನೋಡ್ಕೋಬೇಕು ಹೂ ತತ್ಕಡುೋ
ಹಾ ಊಟ ಮಾಡ್ಬೇಕು ನನಗೆ ಊಟ ಮಾಡ್ಬೇಕು ಮೀನ್ಸ್ ಡೈರಿ ಊಟ ಊಟ ಮಾಡ್ಸಕಲ್ಲ ಯಾವಾಗೂ ಆಹ ನನ್ಗೆ ಫುಲ್ ಸುಸ್ತ ಆದಾಗ
ಅಲ್ಲ ನೀವು ಕೆಲ್ಸನೇ ಮಾಡಲ್ಲ ನಿಮ್ಗೆ ಯಾಕೆ ಸುಸ್ತಾಗುತ್ತೆ ಅಂತೀನಿ
ನಾನು ನಂಗೇನಿಲ್ಲ ಕೆಲ್ಸ ಮಾಡ್ತೀನಿ ನಾನು ಅಷ್ಟಕ್ಕೊಂಡ ಏನಿಲ್ಲ ಕೆಲ್ ಮ ನಾನು ಅಡ್ಗೆ ಕೆಲ್ಸ ಮಾಡಲ್ಲ ಅಷ್ಟ ಎಲ್ಲ ಕೆಲಸ ಮಾಡ್ತೀನಿ
ಎಲ್ಲ ಕೆಲಸ ಗಂಡಸರನ್ನು ಮಾಡ್ತಾರಲ್ವ ಅದೇ ಕೇಳಿದೆ
ಕೆಲಸ ಮಾಡ್ತೀನಿ ಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದು ಇದು ಬಾಗಲಿ ನೀರ್ ಹಾಕಿ ಎಲ್ಲಾ ಮಾಡ್ತೀನಿ
ಹ
ಅದೆಲ್ಲಾ ಕೆಲ್ಸ ಮಾಡ್ತೀನಿ ರಂಗೋಲಿ ಯಾಕಕ್ ಬರ್ತಿದ್ದಿಲ್ಲಾ ಇವಾಗ ಇವಾಗ ಕಲಿತಾ ರಂಗೋಲಿನ
ಹಾ
ಹ್ಮ್ ಊಟ್ ಅಡಗೆ ಒಂದ್ ಮಾಡಕ್ ಬರ್ತಿಲ್ಲ ಬಟ್ ಬರುತ್ತ ಅಂತ ಕಾನ್ಫಿಡೆನ್ಸ್ ಐತಿ ಬಟ್ ನ ಅಡಗೆ ಕಡೆ ಹೋಗ್ತಿಲ್ಲ ಅಷ್ಟೆ ನಮ್ಮ ಮನೆಾಗ ಹಚ್ಚಿಲ್ಲ ಅಡುಗೆನ್ ಮಾಡೋದು ಏನೂ ಮಾಡಂಗಿಲ್ಲಾ ಯಾವಾಗಾರು ಅಯ್ ಬ್ಯಾಚುರ ಲೖಪ್ ನ--ನ ಬೆಂಗಗಳೂರಲ್ಲಿ ಹ- ಇದು ಅದನ್ನ ಹೋದಾಗ ಅಲ್ಲಿ ಪಿಜಿ ಇಲ್ದಂಗ ರೂಮ್ ಮಾಡಾಗಾರ ನಮ್ ಗವಾಕ ಕರಿತೆವೆಲ್ಲಾ ಗೊತ್ತಾದ ಅಷ್ಟ
ಹೂಂ ಹಾಂಗೆ ಹೂಂ ಹುಂ
-ನನಿಗ್ ಬಟ್ ಆಂ ಹಳ್ಳಿ ಜೀವನಾನೇ ಇಷ್ಟ ಹಳ್ಳಿ ಜೀವನಾ ಇಲ್ಲ ಅಂತಿಲ್ಲಾ ಬಟ್ ತೋಟ ಇರಬೇಕು ಆಆ ಆಕ್ ಳಾ ಕರು ಎಲ್ಲ ಇರ್ಬೇಕು. ಅವನಿಗೂ ಆಂಅಂಹಂ ಆಗಲಾಕಾರು ಬರಲ್ಲ ಕರಿಯಕ್ಹೋಗ್ಬಬೇಡಿ ಬಟ್ ಬೇಡ ಕರಿಯೋದು ಬೇಡ ಬಟ್ ಆಗಲಾ ಕರೂ ಇದ್ಲಿ ಆ ಅ ತೋಟ ಇರಬೇಕು ಬಟ್ ನಮ್ದು ದಮ ಹಳ್ಳಿಯಲ್ಲಿ ದೊಡ್ಡ ಮನೆ ಇರ್ಬೇಕು
ಅಂ ಹಂ
ಅಕಸ್ಮಾತ್ ನಾವ್ ಇ ಇಬ್ಬರು ಐ ಟಿ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂದ್ರ ಆಮೇಲೆ ಬೆಂಗಳೂರಿಗೆ ಸೆಟಲ್ ಆಗ್ಬೇಕು-
ಹ್ಮ
ಇಷ್ಟ ಐತಿ ನೋಡ್ ನನ್ ಎಂಥರ ಸಿಗ್ತರ ಗೊತ್ತಿಲ್ಲಾ
ಸಿಗ್ತಾರ್ ತಗೊಳ್ಳಿ
ಆಂ
ಮತ್ತೆ ಇನ್ಯಾವ್ ತರ ಬೇಕು
ಅದೇ ಇದು ಬಿಟ್ರೆ ಇನ್ನೇನಿಲ್ಲಾ
ಇಷ್ಟೇನಾ
ಇಷ್ಟೇನಾ
ಹಾಂ ಇಷ್ಟೇ
ಹೌದಾ ಸಿಗ್ಲಿ ನೀವು ಕೇಳಿದ ಹುಡ್ಗಾನೇ ಸಿಗ್ಲಿ
ಸಿಗ್ತಾ ಸಿಗ್ತಾರೆ
ಹಾಂ ನೋಡಿ ನೋ ಸಿಗ್ಲಿ ಅಂದ್ರೆ ನಿಮ್ಮ್ ಓವರ್ ಕಾನ್ಫಿಡೆಂಟ್ ಸಿಗ್ತಾರೆ ಸಿಗ್ತಾರೆ ಎಲ್ಲಾ ನೋಡ್ಕೊಂಡ್ ಇರ್ಬೇಕು
ಹ್ಮ್ ನೋಡಣ ಯಾ ಯಾರ್ ನೋಡ್ಗಿ ಯ ಅಲ್ಲ ಇವಾಗ ಯಾರು ಇರ್ತ ಬಿಡ ನಮಗ್ ಇವಾಗ ಯಾರ್ ಬಿಳ್ತಾರ ಬಿಡ್ರಿ ನಮಗೆ ಅಂದ
ಅಯ್ಯೋ ಹಿಂಗ್ ಹೇಳಿ ಹೇಳಿನೇ ನನ್ ಫ್ರೆಂಡ್ಸ್ ಎಲ್ಲಾ ಇಬ್ಬಿಬ್ರು ಮೂರ್ ಜನ ಮೇಂಟೈನ್ ಮಾಡ್ತಾ ಇದ್ದಾರೆ
ಏನಪ್ಪಾ ದೇವರೇ ಹ್ಮ್ ನಮಗೆ ಒಬ್ಬ್ರ ಇಲ್ಲಾಂತ ಬೇಜಾರಾಗ್ತ್ತತಲ್ಲ ಅವ್ರಿಬ್ಬರು
ಡೖಲಾಗ ಹೇಳೋ ಹುಡುಗೀಯರನ್ನ ನಂಬಲ್ಲಾ ನಾನು
ಅಲ್ಲಲ್ಲಾ ನಮ್ಗಿ ಆಗ್ಲೇ ಬೇಜಾರಾಗಬಿಟ್ಟಿದೆ ಈ ಯಾರೋ ಏನೋ ಇಬ್ಬಿಬ್ರು ಮೂರ್ ಜನ ಅಂತನ ಕೇಳ್ ಕೇಳಿ ಬೇಜಾರಾಗ್ಬಿಟ್ಟಿದೆ ಒಬ್ಬರು ಇಲ್ಲಲಾ ನಮಗೆ ಅಂತ
ಆಂ ಹೌದು ಹೌದು ಸರಿ ತಗೊಳ್ಳಿ
ಹ್ಮ ಸರಿ ಹ್ಮ